ಹಾ ಹೇಳಿ
ಹಲೋ ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದೀವಿ ನೀವ ಚೆನ್ನಾಗಿದ್ದೀರಾ
ಹಾ ಚನ್ನಾಗಿದ್ದೇನಿ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಸುಮ್ಮನೆ ಓಡಾಡ್ತಾ ಇದ್ವಿ ಇಲ್ಲಾ ಇಲ್ಲಾ ಓಡಾಡ್ತಾ ಇದ್ವಿ ನೀವು
ಹೌದಾ ನಾವು ಸುಮ್ನೆ ಕುತ್ಕೊಂಡಿದ್ದೀವಿ ಕಾಫಿ ಟೀ ಆಯ್ತಾ
ಹಾ ಹಾ ಇನ್ನು ಇಲ್ಲಾ ಕುಡಿಬೇಕು ನಿಮ್ದಾಯ್ತಾ ಹಾ ಆಯ್ತ ಆಯ್ತು ನಿಮ್ದ ಆಯ್ತಾ ಸಂಜೆ ಯಲ್ಲೂ ಹೊರ್ಗಡೆ ಹೋಗ್ಲಿಲ್ವಾ
ಕೇಂದ್ರ ಹ್ಮ
ಹಾ ಮಧ್ಯಾಹ್ನ ಆಯ್ತು ಇವಾಗ ಇನ್ನು ಇಲ್ಲಾ ನಿಮ್ದಾಯಯ್ತಾ
ಇಲ್ಲೀರಾ
ಇಲ್ಲಾ ಎಲ್ಲಿ ಹೋಗಿಲ್ಲಾ ಇಲ್ಲೇ ಇದ್ದೀವಿ
ಹೌದಾ
ಹಂಗೆಲ್ಲಾ ಮಧ್ಯಾಹ್ನ ಅನ್ನಾ ಸಾಂಬರ್ ತಿಂದಿ ನೀವೇನ್ ತಿಂದ್ರಿ
ಹ
ಹಲೋ
ಹೇಗೆ ತ
ಅನ್ನಾ ಸಾಂಬಾರ್ ತಿಂದ್ವಿ ನೀವೇನ್ ತಿಂದರಿ
ಅನ್ನ ಸಾರ ನಾನು ಅಷ್ಟೇ ಹೌದು ನನ್ನ ಪಿಜಿದಲ್ಲಿ ಅದೇ. ಕೊಟ್ಟಿದ್ದಾರೆ.
ಹೌದಾ.
ಹಾ ನೀವ್ ಮನೆ ಊಟನಾ ನಿಮ್ದು.
ಹಾ ಮನೆ ಊಟನ್ನೆ.
ಒಳ್ಳೇದಲ್ವಾ ತುಂಬಾ ಒಳ್ಳೇದಾಗುತ್ತೆ ಇನ್ನು ನಾವ ಎಲ್ಲ. ಪೀ ಜಿ ದಲ್ಲಿ ಮನೆ ಊಟನ ತುಂಬಾ ಅಯ್ಯೋ ಅನ್ಕೊಂತೀವಿ ನಮ್ಗು ಬೇಕ. ಬೇಕಾಗಿತ್ತು ನಮ್ ಮನೆ ಊಟನೇ ಸಿಗಲ್ಲ ಇಲ್ಲಿ ಪಿಜಿದಲ್ಲಿ.
ಹೌದು ಅಂದ್ರೆ ಅನ್ಸ್ ಅನ್ಸುತ್ತಲ್ಲಾ ನಿಮ್ಗುನು ಹೋಗ್ಬೇಕು. ಯಾವಾಗಾದ್ರು ಮನೆಗೆ ಮನೆ ಮನೆ ಹತ್ರ ಇದ್ದಿದ್ರೆ ಚೆನ್ನಾಗಿರೋದು. ಮನೆ ಕಡೆನೇ ಕಾಲೇಜಸ ಸಿಕ್ಕಿದ್ರೆ ಚೆನ್ನಾಗ್ ಅನ್ಸೋದು ಮನೆ ಕಡೆನೆೇ ಎಲ್ಲಾ. ಹ.
ಹಂಗಿದ್ರೆ ಚೆನ್ನಾಗಿರ್ತಿತ್ತು ಆದ್ರೆ. ಇಲ್ಲ ಏನ್ ಮಾಡಕ್ಕ ಆಗಲ್ಲ ಹಂಗ ಆಗ್ಬಿಡ್ತು.
ಹೌದು ಎಲ್ಲಾ ತರ ಅನುಕೂಲ ಎಲ್ಲ ಇದ್ದಿದ್ರೆ. ಅಲ್ಲೇ ಚೆನ್ನಾಗ್ ಅನ್ಸೋದು ಅನ್ಸುತ್ತೆ.
ಆದ್ರೆ ಇವಾಗ ಏನ್ ಮಾಡಕ್ಕು ಆಗಲ್ಲ ಅಂದ್ರೆ ಓದೋದಕ್ಕ. ಬಂದಿದೀವಲ್ಲಾ ಏನಕ್ಕೂ ಬಂದಿಲ್ಲ ಓದ್ಬೇಕು.
ಹೌದು.
ಎಲ್ಲೇ ಬೇಕು ಇವಾಗ ಇಲ್ಲ ನಾನ್ ಮನೇಲ್ಲ ಇರ್ತೀನಿ ನಾನ ಎಲ್ಗೂ ಹೋಗಲ್ಲ ಅಂದ್ರೆ ನಮ್ದು ಓದೋದು. ಎಲ್ಲಿ ನಾವ್ ಇರೋದು ಹಳ್ಳಿ ಅತ್ರ ಹಳ್ಳಿ ಹತ್ರ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ.
ಹೌದು ಅಂದ್ರೆ ಒಂದ ಬೇಕ ಅನ್ಕೊಂಡ್ರೆ ಒಂದ ನಾವು ಬಿಡ್ಲೇಬೇಕ ಅ ಅಷ್ಟೇ.
ಏನಾದ್ರು ಒಂದ ಇದ್ ನಮಗ್. ಬೇಕು ಅಂದ್ರೆ ಇನ್ನೊಂದನ್ ನಾವ್ ಬಿಡ್ಲೆೇ ಬೇಕು ಎರಡ ಟೂ ರಿಂದ. ಆದ್ರೆ ಎಷ್ಟ್ ವರ್ಷ ಒಂದ್ ನಾಲ್ಕ್ ವರ್ಷ ಮಾಡಿದ್ರೆ ಇವಾಗ ಮೂರ್ ವರ್ಷ ಆಗ್ ಹೋಗಿದೆ. ಇನ್ನೊಂದ್ ವರ್ಷ ಮಾಡಿದ್ರೆ ಇದು ನಂದ ಆಗೋಗುತ್ತೆ ಆಮೇಲೆ. ನಾನು ಯಾವುದೋ ಒಂದು ಉದ್ಯೋಗ ಏನೋ ಅ ನೋಡ್ಕೊಂಡು ಅವಾಗ ಇರ್ಬೇಕು ಅಷ್ಟೆ. ಇವಾಗ ಬಂದು ಓದ್ಕೊಂಡು ನಾ. ನಾವ್ ಚೆನ್ನಾಗಿದ್ರೆ ನಮ್ಮ ಅಮ್ಮ ಅಪ್ಪ ನು. ಚೆನ್ನಾಗಿರ್ತಾರಲ್ಲ ಅವ್ರು ತುಂಬಾ ಖುಷಿ ಪಡ್ತಾರಲ್ಲ ನಮ್ಮನ್ನ ನೋಡಿ. ನಾವು ಏನಾದ್ರು ಉದ್ಯೋಗ ಮಾಡ್ತಿದ್ರೆ ಓದ್ತಿದ್ರೆ ಏ ನಮ್ಮಗಳು ಇಟ್ಟಿದಾರಪ್ಪಾ ಅಂತ ಅವ್ರಿಗೂ ಒಂದ್ ಹೆಮ್ಮೆ ಇರುತ್ತಲ್ವಾ ಹಂಗೆ.
ಹೌದು ಮತ್ತೆ ನಿಮ್ ನೀವಿರೋ ಕಡೆ ಎಲ್ಲಾ ಅನ್. ಕುಲ ಎಲ್ಲ ಪರವಾಗಿಲ್ವಾ ಎಲ್ಲಾ ಚೆನ್ನಾಗಿದ್ದೀಯಾ. ಅಂದ್ರೆ ಬೇರೆ ಇಲ್ವಾ. ನೀರ್ ಫೆಸಿಲಿ ನೀರ್ ಅನುಕೂಲ ಊಟ ತಿಂಡಿ. ಬಸ್ ಅನುಕೂಲ ಎಲ್ಲಾ ಚೆನ್ನಾಗಿದಯಾ.
ಇಲ್ಲ ನಮ್ ಕಾಲೇಜ್ಗೆ ಒಂದ್ ಐದ್ ನಿಮಿಷ ನಡ್ಕೊಂಡ್ ಹೋದ್ರೆ ಕಾಲೇಜ್ ಬಂದ್ಬಿಡುತ್ತೆ ಹತ್ರರದಲ್ಲಿ. ಇಲ್ಲ ಪಿ ಜಿ ನೋಡ್ಕೊಂಡಿದೀನಿ ನಾನು ಊಟನುೂ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತ. ತಿನ್ಬೇಕು ಅಷ್ಟೆ. ತಿನ್ಬೇಕು ಯಾವಾಗೂ ಮನೆ ಊಟ ತಾ ಅಂತ ಇರ್ತೀವಲ್ಲಾ ಮನೆ ಊಟ ಅಂದ್ರೆ. ಬೇ ಸಿಗಲ್ಲ ಅಲ್ವಾ ತಿನ್ಬೇಕು ಸದ್ಯಕ್. ದಿನ ಪಿಜಿ ಊಟ ಅದೇ ಇರುತ್ತೆ ತಿನ್ಬೇಕಕ್ ನಾವ್ ಅಷ್ಟೇ ಅನ್ನಸಾರ್ ಅನ್ನಸರ್ ಅನ್ನಸರ್.
ಅಂದ್ರೆ ಊರ್ಗ ಊರ್ಗ್ ಹೋದಾಗ. ಅಂದ್ರೆ ನೀವ್ ಎಷ್ಟ್ ದಿನಕ್ಕ ಒಂದ್ ಸರಿ ಊರ್ಗೆಲ್ಲ ಹೋಗ್ತೀರ ಪರವಾಗಿರ್ತ್ತ ಅಂದ್ರೆ. ಹಾಲಿಡೇ ಸಿಕ್ದಾಗ ಅಂದ್ರೆ ರಜೆ ಸಿಗ್ದಾಗ ಮಾತ್ರ
ಇಲ್ಲ ಇಲ್ಲ ಅಂದ್ರೆ ಭಾನುವಾರ ಬರುತ್ತಲ್ಲಾ ಒಂದ್ ದಿನ ರಜೆ ಇದ್ರು ಹೊಟೋಗಕ್ ನೋಡ್ತಿರ್ತೀನಿ ನಾನ ಆದ್ರೆ
ಹ್ಮ್
ಹಂಗೆ ಅಂದ್ರೆ ಇವಾಗ ಎರಡು ವಾರಕ್ಕ ಒಂದ್ಸಲ ಹಾ ಮತ್ತೆ ಒಂದ ಹೋಗ್ತಾ ಇರ್ತೀನಿ ಎರಡ್ ಸಲ ಒಂದ್ಸಲ ಹಾ ಹಾ ನೋಡ್ತಾ ಇರ್ತೀನಿ ಹೋಗ್ತೀನಿ
ಅಂದ್ರೆ ಸಮಯ ಸಿಕ್ಕಾಗೆಲ್ಲ
ಹಾ ಸಮಯ ಸಿಕ್ಕಗೆಲ್ಲ ಹೋಗ್ತಾ ಇರ್ತೇನೆ ಹಾ
ಮತ್ತೆ ನಿಮ್ದು ಶಾಲೆ ಎಲ್ಲ ಚೆನ್ನಾಗ
ಶಾಲೆ ಎಲ್ಲ ಚೆನ್ನಾಗಿದೆ ಹಾ ಚೆನ್ನಾಗಿರುತ್ತೆ
ಮತ್ತೆ
ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ ಈಗ
ಇಲ್ಲ ಹಂಗೆ ಸುಮ್ನೆ ಓಡಾಡ್ಕೊಂಡ್ ಇಲ್ಲ ನೋಡ ಸುತ್ತಮುತ್ತ ನೋಡ್ ನೋಡ್ಕೊಂಡು ಹಂಗೆ ಸಮಯ ಕಳಿತಾ ಇದ್ದೀವಿ ಇಲ್ಲ ಮಳೆ ಸದ್ಯಕ್ಕೆ ಆತರ ಏನ್ ವಾತಾವರಣ ಏನು ಮುಂದೆ ನೋಡ್ಬೇಕಾ ಹಾ ಇಲ್ಲ ರಾತ್ರಿ ರಾತ್ರಿ ರಾತ್ರಿ ಮಧ್ಯ ರಾತ್ರಿ ಅನ್ಸುತ್ತೆ
ಬೆಂಗ್ಳೂರಲ್ಲೇ ಇರ್ತೀರಾ
ಇಲ್ಲ
ಹೌದಾ ಬೇರೆ ಹತ್ರ ಬೆಂಗ್ಳೂರಲ್ಲ ಆದ್ರೆ ಏನು ಯಾವಾಗ ಮಳೆ ಬರುತ್ತ ಅಂತ ಗೊತ್ತಾಗಲ್ಲ ಯಾವಾಗ್ ಬಿಸ್ಲಿ ಇರುತ್ತೆ ಅಂತ ಗೊತ್ತಾಗಲ್ಲ ಯಾವಾಗ ಗಾಳಿ ಬರುತ್ತೆ ಅಂದ ಗೊತ್ತಾಗಲ್ಲ ಏನು ಗೊತ್ತಾಗ್ದೀರಾ ಅದಕ್ಕದೆ ಕಡೆೇ ಬರ್ತಾ ಇರುತ್ತೆ
ಹಾ ನಾವೇನು ನಿರೀಕ್ಷಿಸದಕ್ಕ ಆಗೋದೇ ಇಲ್ಲ ಇಲ್ಲಿ ಏನಾಗ ಯಾವಾಗ ಏನಾಗುತ್ತೆ ಹಿಂಗೆ ಇರುತ್ತೆ ಇವಾಗ ಬೆಳಗ್ಗೆ ಚೆನ್ನಾಗ್ ಅನ್ಸುತ್ತೆ ಬೆಳಿಗ್ಗೆ ಬಿಸಿಲು ಬಂದಿರುತ್ತೆ ಸಂಜೆ ಮಳೆ ಬರುತ್ತೆ
ಹಾ ಹಂಗಿರುತ್ತೆ ಇಲ್ಲಿ ಅದ್ರಿಂದಾನೇ ಯಪ್ಪ ಏನು ಗೊತ್ತಾಗಲ್ಲ ಇಲ್ಲಿ
ಹೌದು
ಮತ್ತೆ ಏನ್ ತಿಂಡಿ ಇಷ್ಟ ಅಂತಂತಂದ್ರಿ ನೀವು
ಹಲೋ ಹಲೋ
ಅನ್ಕೊಂತೀವಿ ಇಲ್ಲೇ ಬರಲ್ಲ ಮಳೆನೇ ಬರ್ತಾ ಇರುತ್ತೆ ಹಂಗೆ ಏನು ಗೊತ್ತ ಗೊತ್ತಾಗಲ್ಲ ಇರೋ ಕಡೆ ಮಳೆ ಬರುತ್ತೆ ಬಿಸಿಲು ಬರುತ್ತೆ ಚಳಿ ಚಳಿ ಆಗುತ್ತೆ
ಚಳಿ ಆದಾಗ ಮಳೆ ಬಂದಾಗ ಬಜ್ಜಿ ಬೋಂಡ ಎಲ್ಲಾ ತಿನ್ಬೇಕು ಅನ್ಸತ್ತಲ್ವಾ
ಹಾ ಬಜ್ಜಿ ಬೋಂಡ ಅವೆಲ್ಲಾ ತಿನ್ಬೇಕನ್ಸುತ್ತೆ ಆದ್ರೆ ಹೊರ್ಗಡೆ ನೋಡಿದ್ರೆ ಏನು ತಗ್ದೇ ಇರಲ್ಲ ನಾವ್ ಮನೇಲ್ಲಿದ್ರೆ ಚೆನ್ನಾಗ್ ಮಾಡ್ಕೋಬೋದು ಏನ್ ಬೇಕಾದ ಮಾಡ್ಕೋಬಹದು ಮನೆಲ್ಲಿ ಇದ್ರೆ ಮನೆಲ್ಲಿ ಇದ್ರೆ ಅದೊಂದು ಚೆನ್ನಾಗಿರುತ್ತೆ ಅಮ್ಮ ಮಳೆ ಬರುವಾಗ ಬಜಿ ಮಾಡಿ ಮಾಡತಾರೆ ಬುಣ ಮಾಡ್ತಾರೆ ಎಲ್ಲಾ ಮಾಡ್ತಾರೆ ತಿನ್ಬೇಕಂತ ಆದ್ರೆ ಇಲ್ಲಿ ಪಿಜಿನಲ್ಲಿದ್ರೆ ನಮ್ಗೇನು ಸಿಗಲ್ಲ ಅಲ್ವಾ
ಹೌದು ಎಲ್ಲಾ ಏನ್ ತಿನ್ಬೇಕು ಅನ್ಕೊಂಡ್ರು ಹೊರ್ಗಡೆನೇ ಹೋಗ್ಬೇಕಾಗುತ್ತೆ ಅಂದ್ರೆ ಹೊರ್ಗಡೆನು ಕೆಲ್ವೊಂದ ಕಡೆ ಚೆನ್ನಾಗಿರುತ್ತೆ ಕೆಲವೊಂದ್ ಕಡೆ ಚೆನ್ನಾಗಿರೋದಿಲ್ಲ ಆಹ ಕೆಲವೊಂದು್ ಕಡೆ ತಿಿಂದ್ರೆ ನಮ್ಗು ಅಂದ್ರೆ ಆರೋಗ್ಯ ಕೆಡುತ್ತ ಅದಕ್ಕಾದ್ರೂ ಸ್ವಲ್ಪ ನಾವು ನೋಡ್ಕೊಂಡ್ ತಿನ್ಬೇಕಾಗುತ್ತೆ
ಹೌದು ಇವಾಗ ನಾವು ಮನೆಯಲ್ಲಿದ್ದಾಗ ಮನೆ ಲ್ಲಿದ್ದಾಗ ಏ ಬಿಡಾಮ ಬಿಡಾಮ ಅಂತ ಬಟ್ ಆದ್ರೆ ಮನೆ ಬಿಟ್ಟು ಬಂದು ಹೊರ್ಗಡೆ ಬಂದ್ರೆ ಗೊತ್ತಾಗುತ್ತೆ ಮನೆಯಲ್ಲಿ ಏನೇನ್ ಮಿಸ್ ಮಾಡ ಏನೇನು ನಾವು ತಿಂತಿದ್ವೋ ಅದೇನು ಸಿಗಲ್ಲ ಏ ಅಮ್ಮತ ಕೇಳ್ಕೊಂತಿದ್ವ ಏನು ಸಿಗಲ್ಲ ಅಂತ ಟೈಮ್ ಅಂತ ಆಾಗ ನಮಗ್ ಗೊತ್ತಾಗುತ್ತೆ ವಾ ಎಂತ
ಹೌದು
ಹ
ಅಂದ್ರೆ ಆಚೆ ಕಡೆ ಬಂದಾಗೆ ಎಲ್ಲಾ ಗೊತ್ತಾಗೋದು ಹ ಆಚೆ ಕಡೆ ಬಂದಾಗ ನಮ್ಗೇನು ಏನ್ ಪ್ರಪಂಚ ಅನ್ನೋದೆಲ್ಲ ಗೊತ್ತಾಗುತ್ತೆ ಯಾವ್ದು ಹೊರಗಡೆ ಇದ್ದಾಗ ಏನು ಅದೆಲ್ಲ ಅದೆಲ್ಲ ಮಾಮೂಲಿನೇ ಅನ್ಸುತ್ತೆ ಹಾ ಅಂದ್ರೆ ಇಲ್ ನಾವ ನಾವೇ ಇದ್ರಕ್ ತಕ್ಕಂಗೆ ನಾವೇ ಹ ಅಂದ್ರೆ ಹೊಂದ್ಕೊಂಡ್ ಹೋಗ್ಬಿಡ್ತೀವಿ ಏನ್ ಮಾಡಕ್ ಆಗದಿಲ್ಲ ಹ್ಮ
ಪಿಜಿ ಅಲ್ಲಿ ಇದೀವಿ ನಮಗ್ ಪ್ರಿಜಿ ಮನೆ ಅಲ್ಲಿ ಅಮ್ಮ ಎದು ಮ್ರೆ ಏನಾದ್ರು ಬೇಡ ್ರ ಬೇರೆದ್ ಮಾಡ್ಕೊಡ್ತಿದ್ರು ಇಲ್ಲ ಅದ್ ಮಾಡ್ತಿರ್ಲಿಲ್ಲ ಆದ್ರೆ ಪಿಜಿಲ್ಲಿ ನಮಗೆ ಹೇಳೋ ಅಷ್ಟು ಅಧಿಕಾರಾನೂ ಇಲ್ಲ ಹೇಳದ್ರೆ ನೀವ್ ಯಾರಮ್ಮ ಹೇಳಕ್ಂತಾರೆ ಒಂದೇ ಮಾತಿಗೆ ಅವ್ರು ನಮ್ಗೆ ಹೇಳುವ ಅಷ್ಟೆ ಏನು ಇದಲ್ಲ ಅಲ್ಲಿ ಆದ್ರೆ ಮನೆ ಆದ್ರೆ ನಮ್ದೇ ರಾಜ್ಯ ನಮ್ದೇ ಸಾಮ್ರಾಜ್ಯ ಅನ್ನೋತರ ಅಮ್ಮ ಹತ್ರ ಹೇಳ್ತೀವಿ ಹಿಂಗೆಲ್ಲಾ ಮಾಡ ಅಮ್ಮ ಹಂಗ ಮಾಡಮ್ಮ ಇದು ಇಲ್ಲ ಅಮ್ಮ ಅದು ಇಲ್ಲ ಅಮ್ಮ ಅಂತ ಹೇಳ್ತಿವಿ ಆದರೆ ಪಿಜಿನಲ್ಲಿ ಹಂಗೆ ಹೇಳಕ್ ಆಗಲ್ಲ ಅಲ್ವಾ ಇಸ್ಕೊಂಡ್ ಹೋಗ್ತಾ ಇರ್ಬೇಕು ಮುಂದೆೆಗೆ ಅನ್ನೋ ತರ ನೀವಾದ್ರೆ ಮನೇೆಯಲ್ಲಿ ಇದ್ದೀರಲ್ಲಾ ನಿಮ್ಗ್ ತುಂಬಾ
ಹಾ ಹಂಗೇನು ಇಲ್ಲ ಅಂದ್ರೆ ಎಲ್ಲಿ ಬಂದ ಕಡೆ ಬಂದಿದೀವಿ ಅಂದ್ರೆ ನಾವೇ ಹೊಂದ್ಕೊಬೇಕು ಅಷ್ಟೇ
ಇತಿದ್ದೀನಿ ಸದ್ಯಕ್ಕೆ ಮನೆಗ್ ಹೋದ್ರೆ ಕಾಯ
ಹಾ ಹೌದು
ಕಾಯ್ಕೊಂಡಿದ್ದೀನ್ಿ ನಾನು ಮನೆಗ್ ಹೋಗ್ಬೇಕು ನಾ ಹ ಯಾವಾಗ ಯಾವಾಗಗುತ್ತಾ ಈ ರಾತ್ರಿ ಾಗಾಗಟ ತಾಳೆ ಬೆಳಿಗ್ಗೆ ಯಾವಾಗ ಯಾವಾಗ ಆಗುತ್ತೆ ಅಂತ ಕಯ ಕಾಯ್ಕೊಂಡಿದೀನಿ ಸದಿಕ್ಕೆ ಆದ್ರೆ
ಅಬ್ಬಾ ಹ ಹಲೋ ಹಲೋ ಅಲೋ ಕೇಳಿಸ್ತಿದ್ಯಾ
ಹಾ
ಕೇಳಸ್ತಿದ್ಯಾ ನಿಮ್ಗೆ
ಹಾ ಕೇಳಿಸತಾ ಇದೆ ಹೇಳಿ
ಹಾ ಮತ್ತೆ ಏನ್ ಸಮಾಚಾರ
ಹೇಳ್ಬೇಕ ನೋಡಿ ನೀವೇ
ಏನಿಲ್ಲ ನೀವ್ ಹೇಳದ್ರೆ ಕೇಳ್ತ ಹಾ ಸರಿ ಹ್